ಇವಾಗ ಸರಿ ಐತೆ ನೆಟ್ವರ್ಕಾ
ಇಲ್ಲ ಇಲ್ಲ ಹೋ್ತ ಹೋಯ್ತ ಕಟ್ಟಾಗ್ಬಹದು ಮೇಬಿ
ಹ್ಮ್
ಇವಾಗ ಪರವಾಗಿಲ್ಲ ಈ ಎಲ್ಲ ಆ ಈಗ್ ಬುಟ್ ಆಯ್ತ ಮೆಜೆಸ್ಟಿಕ್
ಹಾ
ಏ ಬಿ ಇಲ್ಲೆಲ್ಲ ನೆಡೋ ಚೆನ್ನಾಗ್ ಸಿಗುತ್ತ ಬಟ್ ಆವಾಗ ಯಾಕೆಕಟ್ಆಯ್ತೋಗೊತ್ತಿಲ್ಲ
ಅಲ್ಲಾಲ್ಗೆ ಒದಸಲ
ಇನ್ನೇನ್ ಸಮಾಚಾರ ಸಮಾಚಾರ ಹೇಳಬೇಕನಪ್ಪ
ಪ್ರವಚರ ಇಲ್ವಾ
ಹ್ಮ್
ಏಳೋ ಚರಣ
ಓಕ್ ಕರಾಟೆಗೆ ನೀನು
ಅದೇ ಒಂದ ಒಂದ್ ಕ್ಲಾಸ್ ಮುಗುಸ್ದೆ
ಹ್ಮ್
ಇನ್ನೊಂದು ಕ್ಲಾಸ್ ಆದರೆ ಮುಗೀತು ಅದು
ಅ ಮುಗ ಇಷ್ಟ ಐತೆ
ಹ್ಮ್ ಬುಟ್ಬಿಟ್ಟಿರೋದಿಕ್ ಕಾಲ್ ಮಾಡಿಲ್ಲ ಅಂಗಿದ್ರೆ
ನಂದದ್ಗೇನ್ ಯಾವಾಗಲೂ ಮಾತಾಡ್ತಿದ್ದೆ
ಎ ಅಲ್ಲ ಹೇಳಿದ್ದು ನಾನು
ಹ
ಈಗ ಆದ್ಮೇಲೆ ನೈಟ್ ಒಂದ್ ಸ್ವಲ್ಪ ನೈಟ್ ಒಂದು. ಒಂದು ಒನ್ ಅವರ್ ಕ್ಲಾಸ್ಕೆಲ್ಬಿಟ್ಟು ನಾಳೆಕ್ಕೆ ಮುಗಿಸಬಿಟ್ಟು ಒಂದ್ಸಲ ರಿವಿಸ್ -ನ್ ಮಾಡ್ಕೊಂಡು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊತೀನಿ
ನಾಲಕ್ಕು
ಹ್ಮ ಇನ್ನು ಇನ್ನ ಅದಾದ್ಮೇಲೆ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ನೆತ್ಕೊಂಡು ಅದನ್ನ ಕಂಪ್ಲೀಟ್ ಮಾಡ್ಕೋಬೇಕು
ಸನ್ನು
ಹ್ಮ್
ನಾನು ಹೋದಬೇಕಷ್ಟು ಕಾನ್ಸ್ಟಿಟ್ಯೂಷನ್ ಸಿಕ್ತಿಲ್ಲ ಬುಕ್ಸು ನೀ ತಂದು ಕೊಡಲ್ಲ ನೀ ತಂದು ಕೊೂಡ್ ತಿಲವಲ್ಲ ಇಂಗ್ಲಷ್ ಕೂಡ ಇಂಗ್ಲೀರ್ ಇಂಪ್ರೂ ಆಯ್ತಾ
ಇಂಗ್ಲಿಷ್ ಅಂದ್ರೆ ನನ್ ಯಾವ್ದೋ ಒಬ್ಬ್ದ ಲಾಯರ್ ನೋಡಿದೆ ವೀಡಿಯೋ
ಹ್ಮ್
ಅವರು ಬರ್ದ ಬಿಟ್ಟಿದಾರಂತೆ ಲಾ ಬಗ್ಗೆ ಫುಲ್ಲ ಎಲ್ಲ ಆಕ್ಟ್ ತಗಳೋಗತ್ರ ಬಗ್ಗೆ ಎಲ್ಲ
ನಮ್ಗೆ ಇದ್ಬೇಕೇಕು ಭಾರತ ಸಂವಿಧಾನ ಅಂಬೇಡ್ಕರ್ ಅವ್ರ್ದ
ಅದು ಅಂದ್ರೆ ತೆಸ್ ಬಕ್ಕು ಅದು ಬೇರೆದು ಓದ್ಬೇಕೈತೆ
ಅದನ್ನೇ ಟೆಸ್ಟ್ ಬುಕ್ ಟೆಕ್ಸ್ಟ್ ಬುಕ ಓದಬೇಕು ನಾನು ಆಕ್ಟ್ ಇರ್ಬೇಕು ಅವ್ ಲೈಫ್ ಇರ್ಬೇಕು ಆಯ್ತಲ್ಲ ಅವ್ರ ಬಗ್ಗೆ ನಂಗೆ ಹೆವಿ ಗೊತ್ತಿತ್ತು ಬಟ್ ಈಗೀಗ ಸ್ವಲ್ಪ ಮಾರ್ತ ಬಿಟ್ಟಿದ್ದೀನಿ ಏನು ಆನ್ಸರ್ ಮಾಡಕಯ್ತರ
ಅವ್ರ ಬಗ್ಗೆ ಎಲ್ಲ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ನ ಏನೇ ಫಂಡಮೆಂಟಲ್ ರೈಟ್ಸು ಡ್ಯೂಟೀಸು
ಗೊತ್ತಾಯ್ತು ಅದ ಬಗ್ಗೆನ ಗೊತ್ತ
ಹಾ ಈ ಆರ್ಟಿಕಲ್ ಒಂದ ಹೇಳ ಆರ್ಟಿಕಲ್ ಒನ್ ಏನ್ ಹೇಳುತ್ತೆ ಅಮೈಂಡ್ಮೆಂಟ್ ಅಲ್ಲಿ ಏನ್ ಬರುತ್ತೆ
ಅದೇ ಹೇಳ್ತೀರಾ ನಂಗೆ ಗೊತ್ತತ್ತುು ಅದೇ ಹೇಳ್ತ ಅದೆಲ್ಲ ಮರ್ತ್ ಬಿಡದ ನಂಗೆ ಆಕ್ಚುಲಿ ಅವ್ರ ಲೈಫ್ ಸ್ಟೈಲು ಓದ್ಬೇಕಿತ್ತು ಕನ್ಂತ ಓದಬೇಕಿತ್ತು ನ ನ ಬಟ್ ನಂಗೆ ಹೆವಿ ರೆಸ್ಪೆಕ್ಟ್ ಹ್ಮ ಬರ ಎಕ್ಸ್ಪರ್ಟ್ ಅ ಅವ
ಹಾ
ಓದ್ಬೇಕು ಬ
ಅದೇ ನೀ ಆ ಟೆಕ್ಸ್ಟ್ ಬುಕ್ ಬೇಕು ಅಂದ್ರೆ ಈ ಬೆ ಸಾಗ ಎಲ್ಲ ತಿರ್ಕೋಬೇಕು ಅ್ರ ನಾವು ಕಾಂಪಿಟೇಟಿವ್ ಫೀಲ್ ಓದ್ತಿದೀವಿಲ್ಲ ಟೆಕ್ಸ್ಟ್ ಬುಕ್
ಹ್ಮ ಹ್ಮ್
ಹಕೋಬೇಕತೆ ಬಟ್ ನನ್ನ ಹತ್ರ ಇರೋದು ಕನ್ನಡ ಇಂಗ್ಲಿಷ್ ಅಂದ್ರೆ ಲೆಂತಿ ಐತೆ ಫುಲ್
ಕನ್ನಡದೇ ಕೊಡು
ಕನ್ನಡ ನಾನ್ ಕೊಡಲ್ಲ ನಿನ್ಂತಾಕೋ ನನ್ಗ್ ಬೇಕು ಎಕ್ಸಾಮ್ಗೆ
ನೀನೇ ಕೊಡ್ತೇನೆ ಅಂತದು ಹೇಳಿ ಹೋಗಕ್ ಕಾರಣ ಅದು ಎರಡ
ಏ ಕಾನ್ಸ್ಟಷನ್ ಎಲ್ ಕೊಡ್ತೀನಿ ಅಂತ ಹೇಳ್ದ ನಾನು
ಇವಾಗ ಹೇಳ್ತಾ ಇರೋ ನಾನ್
ನಾನ್ ಅಲ್ಲಾ ನಿನ್ಗೆ ಬೇಕಾರೆೆ ಅವ್ರ್ದು ರವಿ ಬೆಳಗ ಅವ್ರ್ದೊಂದು ಕೊಡ್ತೀನಿ ಇನ್ನೊಂದು ಹ ನಾ ಕಾನ್ಸ್ಪಿಟೂಷನ್ ನನ್ಗೆ ಬೇಕು ಎಕ್ಸಾಮ್ಗೆ ಬೇಕ ನೋಡ್ಬಿಟ್ಟು ಮ ಅದಾಗ ಬೇರೆ ಸಜೆಷನ್ ಮಾಡ್ತೀನ್ಿ ತಕೊಂಡ ನೀನ ಅದನ್ನ
ಸರಿ ಅದ ಬಿೂಡ
ನ
ವಾಟರ್ ಬೋಟ್ ಹೇಳಿ ಹೋಗ ಕಾರಣ
ಅದು ಬ ಅಲ್ ಬಂದ ಕೊಡ್ತೀನಿ
ಹ್ಮ್
ನ್ತಿನ
ಬೇನ್ ನೋಡ್ರ ಬರದ ಎಲ್ಲ ಆಗ್ತಿದೆ
ಅಯ್ಯೋ ರ ನೋಡ್ಬೇಕು ಯಾಗತ್ತೆ ಇಲ್ಲ ಬರ್ಬೇಕಲ್ ಹೆಂಗು ಹಾಸ್ಪಿಟಲ್ಸ್ಸ ಬರ್ಬೇಕಲ್ಲ
ಹಾಞ
ಅವಾಗ ಬಂದ ಸಿಗ್ತ ಕೊಡ್ತಿ ಬಿಡು ನಂದು ಇನ್ನೊಬ್ ಏ ನನ್ ಬುಕ್ಸ ತಂದಿಲ್ಲ ಜಿಯೋಗ್ರಫಿ ಒಂತಂದಿದ್ದೀನಿ ಅತಲ ಬರೀ ಫಿಿಸಿಕಲ್ ಜಿಯೋಗ್ರಫಿ ಫಿ ಮತ್ತೆ ಇ ವರ್ಲ್ಡ್ ಜಿಯೋಗ್ರಫಿ ತಂದಿರೋದು ಇನ್ನು ಇಂಡಿಯನ್ ಜಿಯೋಗ್ರಫಿ ಎಲ್ಲ ಅಲ್ಲೇ ಇ ಟ್ಟಿದೀನಿ ಮತ್ತೆ ಐ ಸಿ ಒಂದ್ ತಂದಿದ್ದೀನಿ ಅಷ್ಟೆ ಇಲ್ಲಿಗೆ ಊರ್ಗೆ ಇನ್ನೆಲ್ಲಾ ಬೆಂಗ್ಳೂರ್ಲ್ಲೇ ಐತೆ
ಅನಿಂಟೆಲಿಜಬಲ್
ಟ್ರ ಅದಕ್ಕೆ ಬೆಂಗ್ಳೂರ್ಗ್ ಬಂದಾಗ ತಕೋ ಬಂದು ಅ ಬುಕ್ ದ್ ಯಾವ್ದ ಯಾವ್ದು ಬೇಕು ಎಲ್ಲ ಎತ್ತೊಳ್ಬೇಕು ಹ ಹಲೋ
ತವು ಓದ ತಯಾರಿ ಅದೇ ಓದಕ್ ಏನೇನು ಇ
ಅದೇ ಎಕ್ಸಾಮ್ಗೆ ಯಾವ ಯಾವ ಬುಕ್ಸ್ ಎಲ್ಲ ಬೇಕೋ ಅದೆಲ್ಲ ತಕೊಂಡು ಮತ್ತೆ ರಿಟರ್ನ್ ಬರ್ಬೇಕು ಅಂತ ಅಂದೆ ಅನಿಂಟೆಲಿಜಬಲ್ ಅನಿಂಟೆಲಿಜಬಲ್ ಹಲೋ ಹ್ಮ ಅನಿಂಟೆಲಿಜಬಲ್ ಎಲ್ಲಿ ಒಳಗಡೆ ಗೂಡಸಕ್ಕಮ್ಮ ಇಲ್ಲಮ ಇವೆಲ್ಲ ಗೂಡಸಿ ಗುಡ್ಡೆ ಮಾಡಿ ಇಟ್ ಬಿಟ್ಟು ಬೆಳಗಕ್ ಸ್ವಲ್ಪ ನಿರ ಅದನ್ನ ಜ್ವರ ಆಗದೆ ಅ ಮರಿಗಳು ತಿಂದ್ ಹಾಕಿದೀರಿ ಪರವಗಿಲ್ಲ ಯಾವ್ದೋ ನೋಡಿ ಜ ಅದೇನ್ ಚೆನ್ನಾಗಿಲ್ವೇನೋ ಇಲ್ಲಮ್ಮ ಎಲಿ ತಿಂತದೆ ಮಟ ಮಾಡಗಿದ್ದು ಎಲಿ ತಿಂದ್ಬಿಟ್ಟು ಯಾಕಂದ್ರೆ ಆಡ್ಮರಿಗಳ್ ಆಯ್ಕೊಳದು ಏನೊ ಎಲ್ಲಮ್ಮ ಹ್ಮ್ ಹುದ್ದೆಗಳ ನೇರ ನೇಮಕಾಂತಿ ಮೇಲೆ ಭರ್ತಿ ಮಾಡಲು ಸಚಿವ ಸಂಪುಟ ವು ಸೂಚನಡಿ ಸಂಪೂರ್ಣ ಮಾಹಿತಿ ತಪ್ಪದೇ ವೀಕ್ಷಿಸಿ